ಹ ಈಗ ಬಂದಿದ್ಯಲ್ಲ ಅಲೋ
ಹೇಳಿ ಅಕ್ಕ
ಹ ಆಗ್ತಿದ್ದಲ್ಲ
ಏ ಓ ನಾನು
ಕೆಲ್ಸ
ಹ್ಮ್ ಒಂದ್ ಇಯರ್ ನನ್ ಮನೆ ಇದ್ದ ಹಲೋ
ನಮ್ದು ಅತ್ತಂತ ಆಗ್ತಿದೆ
ಹ್ಮ್ ಏನ್ ಮಾಡತ್ ಒಂದ್ ಟೈಮ್ ಬರುತ್ತೆ ಅದಕ್ಕೋಸ್ಕರ ಕಾಯಬೇಕು ಕಷ್ಟ
ಬರ್ಬೇಕು ಹ್ಮ್ ಕಾಯ್ಬೇಕು ಬಟ್ ಎಲ್ಲಾರು ಆಡ ಮಾತ್ರ ಕೇಳ್ಬೇಕಲ್
ಕೇಳ್ಬೇಕು ಅದ ಜನ ಕೇಳ ಕೇಳಿ ಕೇಳಿ ಕೇಳಿ ಏನ್ಬೇಕು ಕೊ ಮನಸು ಕಲ್ಲ್ ಕಲ್ಲ ಆಾಗ್ಬಿಟ್ಟಿರ್ತ್ತೆ ಮನ್ಸು
ಹಲೋ
ಹ್ಮ ಎಲ್ಲ ಅಲ್ಕ್ಕ ಹೋಗಲ್ಲ ಅಂತ ಹೇಳಿದ್ರ ಇ ಕ್ಕ ಹೋಗಲ್ಲ ಅಂತಾಳೆ ಏನ್ ತಕ್ಕಿರೋ ದೀವಳೊ ಸು ಮೊಟ್ಟೆ ಹೊ ಹು ಅದು ಮನೆ ಅಡ್ಗೆ ಕೇಳಿದ್ರೆ ಹಂಗೆ ಅಂತಾರೆ ಕೇಳ್ ಕಡಿದ್ನನೆ ಮಾಡ್ಕೊಡ್ಬೇಕು ನಾವು ಅ ತಾರೆ ಮನೇಲಿ ಇದ್ ಬಿಟ್ರೆ ಅಂತು ತಲೆ ಕೆಲ್ಸ ಆಗ್ತತಾರೆ ಕೆಲ್ಸ ಏನಾರು ಮಾಡಿಲ್ಲ ಅಂದಾಗ ನೋಡ್ಬೇಕು
ಹ್ಮ್
ಕೆಲ್ಸನ ಮಾಡಿಲ್ಲ ಅಂದಾಗಿರೋದು ಸುಮ್ನೆ ಊಟ ಕೇಳ್ದಾಗ ಏನು ಪರವಾಗಿಲ್ಲ ಅನ್ಸ್ಕೊಡ್ಬೋದು ಹ
ಹ ಅದು ಒಂದ್ ಕೆಲ್ಸ ಆದ್ಮೇಲೆ ಸುಮ್ಿರಲ್ಲಲ್ಲ ಫೋನ್ ಇಟ್ಕೊಬಿಡ್ ನೀನು ಮೂರ ಹೊತ್ತು ಫೋನ್ ನೋಡ್ತಿರ್ತಾಳೆ ಏ ಅಂತ ಗುರುಹ ಮೀಂದಾಜಕ ಬರಲ್ಲ ್ತು ಇದ್ದು ಇಯ್ತು ಅನ್ಕೊಂಡ ನಿಮ್ದು ಇರಲ್ಲ ಆಮೇಲೆ ಹುಚ್ಚಿಡ್ದ ಹೋಗ
ಹೌದು
ಇ ಅದಕ್ಕೆ ಮನೆಗ್ ಹೋಗಕ ಇಷ್ಟ ಆಗ್ತರ
ಹ್ಮ ಇನ್ನು ಮರ್ಕಿದ್ರೆ ಹೋಗಕ್ ಆಗಲ್ಲ ಅಲ್ ಹೋಗ್ಬಟ ವರ್ಕಿಗ್ ಹೋದ ನಾ ನೋಡಿ ಇರೋದು ಕೊಟ್ಟಿರಲ್ಲ ಚನ ಯೂಸ್ ಮಾಡ್ಕೋಬೇಕು ಅಂತ ಸುತ್ತತಾ ಇದೀನಿ ಆಕ್ಚುಲಿ ಇವತ್ತು ಹೋಗ್ಬೇಕು ಅಂತ ರೆಡಿ ಅದ್ನಾ ಅಯ್ಯೋ ಬಿಡೋರ್ ಹೇಳವ್ರಲ್ಲಾ ಬಿಡುವ ಅಂದ್ಬಿಟ್ಟ ಸುಮ್ನೆ ಆಗ್ಬಿಟ್ರ ಮತ್ತೆ ಅವ್ರ ಏನ ಬೈತಿದ್ದ ಸಿಟ್ಟಾಗೆ ನಾನನ್ ಎಷ್ಟೊತ್ ಬಸ್ ಹತ್ಕೊಂಡ್ ಹೋಗ್ಬಿಡ್ತಿದ್ದೆ ಹೌದಮ್ಮ ಆಯ್ತಮ್ಮ ಸರಿ ಅನ್ಬಿಟ್ರದ ಸುಮ್ಮ್ನೆ ದಿನಿ ಅದಕ್ಕೋಸ್ಕರ ಆ
ಅದೇ
ಸು್ ಬೈತಿದ್ದರ ಹೋಗ್ಬಿಟ್ಟಿದ್ದಷ್ಟತ್
ನಾನು ಈಗ ಹೋಗಿದ್ದ ಬಂದೆ ಬಟ್ ಅಲ್ಲಿ ಮನೇಲಿ ಬ್ಯಾಂಕಿಂಗ್ ಆದ ಬೇರೆ ಕರೆ ಟ್ರೈ ಮಾಡು ಇವಾಗ ನಾ ಓದಿರೋದೇ ಬೇರೆ ಬೇರೆದಕ್ಕೆ ಹೆಂಗ ಹೋಗ್ಿ ಅಂತ ನನ್
ಹೌದು
ಹ
ಮತ್ಯ ಅಕಾ
ಹ ಬತ್ತ
ಹೇಳ್ಬೇಕು ನೀವೆಲ್ಲ ಇಲ್ಲ ಮಾತವ್ರನ ಮತ್ತೆ
ಮೂರವರೆ ಆಗ್ತೈತೆೇನೆ
ಹ್ಮ್ ನಾವ್ ತಿಂಡಿ ತಿಂಡಿದ್ದೆ ಲೇಟಾ ಆಳಿಂದ ಇಲ್ಲಿದ್ರೆ ಅದ ಇದು ಇದು ಅದು ಸುಮ್ ಕೊಡ್ತಾನೆ ಇರ್ತಾರೆ ನಮ್ಗೆ
ಹ್ಮ್
ಕೊೋಲ್ಗಪ್ಪ ತಿಿಂದ್ವಿ ಐಸ್ ಕ್ರೀಮ್ ತಿಂದ್ವಿ
ಭರ್ಜರ್
ಓ ಬರ್ಜರಿಿನ ಹ್ಮ್ ಮ ಇಲ್ಲಾ ಮನೇಲ್ಲೇ ಮಾಡ್ತಾರಪ್ಪ ನಮ್ಮತ್ತ ಮತ್ತೆ ಐಸ್ ಕ್ರೀಮು ಉಮ್ಮೆಡು ಗೋಲ್ಗಪ ಉಮ್ಮೆಡು
ಓ ಅಂಗ
ಯ್ಯ ಅದು ಮಾಡ್ತಣ ಮತ್ತೆ ಇಂಥದ್ದು ಮಾಡಲ್ಲ ಅನ್ನೊಂಗಿಲ್ಲ
ಮತ್ತತ್ ಇವತ್ ನಾನ್ ವೆಜ್ ಇಲ್ವಾ ಮೊಸರನ್ನ ತಿರ್ತಿದ್ಯಾ
ಹಾ
ಮೊಸರಾನೆ ತಿಂತಟಿಯಯಾ ನಾನ್ವೆೆಜ್ ಇಲ್ವಾ ಅಂದ
ಬೇಡ ಅಂತ ಅಂದ್ವಿ ಐತೆ ನಾನ್ ವೆಜು ಐತೆ ನಾವೇ ಬೇಡ ಅಂತ ಒಬ್ಬೊಬ್ ತಿಂತಾರ ಒಬ್ರಗ ತಿಂತಾ ಇಲ್ಲ ಸೊ ಅವ್ರ ಮುಂದೆ ನಾವವು ತಿನ್ನಕ್ ಆಗಲ್ವಲ್ಲ
ಹ್ಮ
ಹ್ಮ್ ಥರ್ಸ್ಡೇ ಅನ್ಬಿಟ್ಟು ಯಾರು ತಿಂತಾ ಇಲ್ಲ. ಹ್ಮ್ ಹ್ಮ್ ನಾನ್ ತಿಂದ ಬೆಳಿಗ್ಗೆನ್ ನಾನ್ ತಿಂದೆ ಅಪ್ಪ.
ಹ್ಮ್ ಹ್ಮ್
ಬೇಡ ಅನ್ಬಿಟ್ಟದ ಮತ್ತೆ.
ಹೇಳ್ಬೇಕೆ ನೀನೇ.
ಹೇಳ್ಬೇಕು ಅಕ್ಕ ನೀವೆಲ್ಲಾ.
ನಮ್ದ ಏನಿಲ್ಲ ನಾನು ಇವಾಗ ಹೋಗ್ಬೇಕು ನಮ್ಮ ಅಕ್ಕನ ಮನೆಗ್
ಹ ಹೋಗ ಬರದು.
ನಾಳೆನೆ ಬರ್ತೀನಿ ಅಲ್ಲಿ ಇರಕ ಆಗಲ್ಲ.
ಅಲ್ಲೇ ನಿಯರ.
ಬಿಡ್ದಿ ಬಿಡ್ದಿ.
ಬಿಡದಿ ನ....
ಹೌ
ಸರಿ ಸರಿ ಮತ್ತೇನೇನಕ್ಕ.
ನಲ್ಲ ಅಲ್ಲೇನು. ನೀನೇ ಹೇಳ್ಬೇಕು ಏನು ನಂದಾ.
ಹ್ಮ ಹ್ಮ್.
ಇನ್ನುೂ ಐತೆ.
ಇನ್ನು ಬೇಜ್ಜನವೇ ಅವತ್ತಂದೆಲ್ಲ ಸೇರ್ಸಿತಾನೆ.
ಸೇರ್ಸ.
ಹಾ ಸರಿ ಸರಿ.
ಮಾಡ್ಬೇಕಲ್ಲ ನೀವ್ ಅಕ್ಕನೇ ನೋಡು ಎಷ್ಟು ಆಾಸ್ತಿಯಾಗ ಎಲ್ಲಾ ಮುಗಸ್ಬಿಟ್ಟಿಧಾರೆ.
ನಮ್ಮ್ ಅಕ್ಕ ಅವಳ ಟೆನ್ಶನ್ನೇ ತಗೊಳಲ್ಲ ಅವ್ಳ್ ಮಾಡ್ಬೇಕು ಅಂದ್ರೆ ಮಾಡಕ್ತಿರ್ತಾಳೆ. ಅವ್ರ ಮತ್ತೆ ಏನೋ ಕಾಲ್ ಹೋಗ್ತಾಲ್ಲ
ನಾನ್ ಕಾಲ್ ಮಾಡುದ್ನಾ. ಅವಳದು ಒನ್ ಏಟಿ ಮಿನಿಟ್ ಎಕ್ಸ್ ಇಡೇರ್ ಅಂತ ಬಂತು. ಹ್ಮ್ ಆಮೇಲೆ ಅವಳು ಟೆನ್ ಮಿನಿಟ್ಸ್ಗಿಂತ ಜಾಸ್ತಿ.... ಟ್ಟ ಅದಕ್ ಹಂಗ ಬರ್ತಿದ ಅಂತೆ.
ಹ್ಮ ನಂಗೆ ಗೊತ್ತೇ ಇಲ್ಲ ನಂದ್ ಆಯ್ತಾ ಇಲ್ಲ ನಂದ್ ಆಯ್ತಾ ಎಲ್ಲ. ಕಾಲ್ ಮಾಡಂದ್ರರು ನಾನ್ ಮಾಡಲ್ಲ ಅಂತಾಳೆ. ನಾನ್ ಮಾಡ್ತಿನೀ ಇರೂ ಅಂದ್ರು ನಾನ್ ರಿಸೀವ್ ಮಾಡಲ್ಲ ಅಂತಾಳೆ. ನೀನು ಮಾಡದ್ಬೇಡ ನಾನು ಮಾಡದ್ಬೇಡ ಅಂತ ಸುಮ್ನೆ ಆದೆ. ಎ ಹ್ಮ್ ಆ ಬಂದೇ ಅತ್ತೆ.
ಅವಳದಂಗಾಯ್ತಾ ಮತ್ತೆ ಇವಳಿದು ಸುಷ್ಮಂದ ಕಂಪ್ಲೀಟ್ ಆಗೈತೆ.
ಕಂಪ್ಲೀಟ್ ಆಗೋಯ್ತ ಅವರದು. ಓ
ಅವ್ಳು ಬೇಗ ಮುಗಿಸಿದಾಳೆ ನಾನ್ ಹೆಮ್ಮೆ ತರ ಮಾಡ್ತಾ ಇದೀನಿ ಯ ಹೋಗತದೆ ಅಂತ ಅನ್ಕೊಂಡ್ ಅಂದಕೊಂಡ್.
ಎಮ್ಮೆ ತರ ಎಮ್ಮೆಗೆ ಎಮ್ಮೆ. ಹುಟತ್ತಿನಲ್ಲ ನಾನು ಒಂದ್ ಎಲ್ಲಿ ಎಷ್ಟು ಎಷ್ಟ್ ಮಾಡಿದ್ದೀನೋ ಅಷ್ಟೇ ಮತ್ತೆ ನಾಲ್ಕು. ದಿವ್ಸದಿಂದ ನಾವು ಮಾಡತ ಹ.
ಒಂದ್ಸತಿ.
ಹೌದು ಅದ್ ನಿಜಾನೇ. ಮತ್ತೆನೇನಕ್ಕ.
ಇನ ಏನ ಇಲ್ಲ.
ಹಲೋ.
ಹಲೋ.
ಹಾ ಹೇಳಿ ಅಕ್ಕ ಕೇಳ್ಸ್ತಿದ್ಯಾ ಕೇಸ್ತಾ ಇದ್ದೆ.
ಹ್ಮಲ್ಲ ಹೇಳ್ಬೇಕು ನೀ.
ಮತ್ತೆ ಅಕ್ಕ. ಇಲ್ಲ ನಾವ ಎಲ್ಲ ಒಟ್ಟಿಗೆೆ ಮಾಡ್ತಾ ಇದೀವಿ. ಈ ನೀ ಹಾ ಮತ್ತಾಕ್ಕ. ಕರ್ನಾಟಕ ನಿವ್ಸ್ ತೋ ಎಲ್ರೂ ಮನೆಲು ನ್ಯೂಸ್ ಎಲ್ಲ.
ನ್ಯೂಸ್ ಕತೆ ಏನ ಒಂದು.
ಹ ಮತ್ತೇನೇನ್ ಸಮಾಚಾರ.
ನೀನುಲ್ಲ ಎಂಗಡಕ್ಕಿಯ
ಹೇಳ್ಬೇಕು ನೀವೆಲ್ಲ.
ನಮ್ದ ಇದ ಜಾಬ್ ಇಲ್ಲ ಏನಿಲ್ಲ ನಿಮ್ದು ಕೆಲ್ಸ ಆದ್ರೂ ಇದೆ.
ಹ್ಮ್. ಮತ್ತೆ ಅಕ್ಕ.
ಕರೀತಿಧಾರೆ ಅನ್ಸುತ್ತೆ ಹುಟಕೆ.
ಅಲ್ಲ ಹ. ಮೊಸರು ಅನ್ನ ಜೊತೆ ಫಿಶ್ ಹ. ನಿಮ್ಗೂ ಪಾರ್ಸಲ್ ಬೇಕಾ.
ಹ್ಮ ಕಳಿಸು.
ಕಳಸ್ತೀನಿ.
ಕೊರಿಯರ್ ಮಾಡಿ.
ಡುಂಝೋದಲ್ ಕಳಿಸ್ತೀನಿ ಇಸ್ಕೊಳ್ಳಿ ಹೆಂಗೆ. ಹ್ಮ್ಮ್ ದತು ಮತ್ತೆ ಅಕ್ಕ. ಕೊಡಿಳಿ ಇನ್ನೇನಕ್ಕಾ.
ಇನ್ ಏನೂಇಲ್ಲ ನಿಮ್ಮತ್ತೆ ಮಕ್ಳೂ ಚಿಕ್ಕ ಮಕ್ಳೂ ಯಾರು ಇಲ್ವಾ.
ಚಿಕೋರು ಯಾರು ಇಲ್ಲ ಎಲ್ಲೋ ದೊಡ್ಡವ್ರೇ.
ಒ್ರ ಟೈಮ್ ಪಾಸ್ ಆಗದ ಕಷ್ಟ.
ಧಿದ್ದೋನನ್ ಸಾಕಾತ್ ಗೈತೆ. ಹೂ ನಾಳೆ ಅಕ್ಕ. ಲೋ ಇಲ್ಲ
ಮತ್ ಮುಗಸ್ಕೊಂಡ್ ನಡ
ನಾಳೆ ಬಿಟ್ಟ್ರ ಬರ್ಬೋದಲ್ಲ ಹ್ಮ್ಮ ಗಕ ಕುೂಡ್ನ್ ಕನ್ಬಾನ ನೋಡಲಾಕ ಹ ಅೌದು ನಿಜನೇ
ಹ್ಮ್
ಹೇ ಇಲ್ಲೆ ಮತ್ತೆ ಅಕ್ಕ ನಾ ಇಲ್ಲೆ ತಲೇ ಮೇಲೆ ಮತ್ತೆ ಅಕ್ಕ ಹೇಳ್ಬೇಕು ನೀವು ಹೇಳ್ಬೇಕು ರ್ ಟ ಸಿು ಮುಕ್ತ
ಏನಿಲ್ಲ ಹೋಗಿ ಊಟ ಮಾಡು ಹೂ
ಹೂ ನ ಮಾಡ ನಾನ್ ಮಾಡ್ತಾ ಇದ್ದೀನ ಆಲ್ರೆಡಿ
ಹ ಆಲ್ರೆಡಿ
ಓ
ಹ
ನಮ್ಮ ಜ ಎಸ್ ಪ ಯ ಎಸ್ ಪ ಹೂ ಹೇ ಹಂಗೆ ಏನಿಲ್ಲ ಎಲ್ಲಾ ಊಟ ಮಾಡ್ತಾ ಇದ್ರು ನ ಊಟ ಅಕ್ಕ
ಇನ್ೇನಿಲ್ಲ ನಿಮ್ಮಕ್ಕ ಏನ್ ಮಾಡ್ತಾಳೆ
ಏನ ಅಕ್ಕ ನಾಮ್ ಅಕ್ಕ ಚಿಕನ್ ಊಟ ಮಾಡ್ತಾಾವಳೆ
ಹೂ
ಹ ಹ ಮತ್ತೆ ಸ್ವಲ್ಪ ಅನ್ಬೇಕಿತ್ತು ಇಷ್ಟ ಅದ ಕಾಲ್ ಮಾಡಕ ಆ ಸಲ್ ಹೂ ಹ ಸರಿ ಅಕ್ಕ ಬಾಯ್ ತಿಪ್ಪ ಹೂ